ಹಲೋ
ಹಲೋ ಹಲೋ ಹಾ ಸರ್ ಬರ್ತಾ ಇದೆ ಸರ್ ತಮ್ಗೆ ಬರ್ತಾ ಇದೆ ಸರ್ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್
ಹೌದಾ ಮಾತಾಡ್ರ ಇಲ್ಲಿ
ಹಲೋ
ಹಾ ಹಲೋ ಇಲ್ಲಿ ಮಾತಾಡು ಹಲೋ ಅಲೋ ಕೇಳಸ್ತಾ ಇದ್ಯಾಾ ಸೌಂಡು
ಹಾ ಕೇಳ್ತಾ ಇದಿ ಸರ್ ನಿಮ್ದ ಕಲ್ಸ್ತಾ ಇದ್ಯಾ
ಹಾ ನಮ್ ಕೂಡ ಕೇಸ್ತಾ ಇದೆ ನಮ್ ಕಡೆೆಯಿಂದ ನಮಸ್ಕಾರ
ನಮಸ್ಕಾರ ಸರ್ ನಾ ನಮ್ ಕಡೆಯಿಂದಾನೂ ನಮಸ್ಕಾರ ಲಿ ವಾಾಲಕಮ ಅಸಲ ಸರ ಚೆನ್ನಾಗಿದ್ದೀರಾ ಸರ್
ಹಾ ನಾವವು್ ಚೆನ್ನಾಗಿದ್ದೀವಿ ನೋಡಿ ನೀವು
ಹಾ ಸರ್ ಚೆನ್ನಾಗಿದ್ದೀನಿ ನಿಮ್ ಆಶೀರ್ವಾದ ಸರ್
ಹೌದಾ ನಮ್ಮ ಆಶೀರ್ವಾದ ನಿಮ್ಮಲೆ ಸದಾ ಇರ್ತೈತೆ ಒಳ ನು
ಊಟಾಯ ಸರ ಆತದು
ಅದು ಊಟ ಮಾಡ್ಬೇಕಂತೆ ಅನ್ಕೊಂಡಿದೀವಿ ಈಗ ಏನಾಗಿ ಬಿಟ್ಟಿದಂದ್ರೆ ಅದ ನಮ್ಮ ದೋಸ್ತಿಗೆ ಆರಾಮಲ್ಲ
ಹಾ ಹಾ ಸರ್ ಏನಗಿದ ಸರ್ ನಮ್ದು
ಅದ ಏನಾಗಬಿಟ್ಟಿದೆ ಅ್ರೆ ಮೊನ್ನೆ ನಾವು ಒಂದು ಹೊಸಾರರು ಗಾಡಿ ತಗೋಕ್ ಹೋಗಿದಿದ್ದಾರೆ ಅವರು ಫ್ರೆಂಡ್ಸ್ ಗಳು
ಹಾ ಸರ್ ಹೌದು ವಾಹನ ಸರ್ ವಾಹನ ತಗೊಲಕ್ ಹೋಗಿದಿದ್ದಾರೆ
ಹೌದೌದು ವೆಹಿಕಲ್ ಗಾಡಿ ಬೈಕು ಬೈಕ್ ತೋಲಕ್ಂತು ಎನ್ ಎಸ್ ಟು ಟ್ವೆಂಟಿ ಬಂದಿದೆಲ್ಲ ಹೊಸ ಮಾಡಲ್ಲ
ಹೌದು ಹೌದು ಸರ್ ಹೌದು
ಳಿ ಅದು ಆಸೆ ಮಾಡಿ ಏನ್ ಮಾಡಿದ್ದಾರೆ ಅಂತಂದ್ರೆ ನಿನ್ನೆ ಹನ್ನೆರಡು ಗಂಟೆ ಏನಾಗಿತ್ತು ರಾತ್ರಿ ರತ್ರಿ ಹನ್ನೆಡು ಗಂಟೆ ಆದದು ಕೂಡ ಅವರು ನಾವು ಹೇಳಿದವ ಅವರಿಗೆ ಎಲ್ಲ ಬೇಡಪ್ಪಾ ಈಗ ಹೋದ್ರೆಲ್ಲ ಆದ್ರೆಲ್ಲ ಮಳೆಲ್ಲ ಜಾಸ್ತಿ ಬರ್ತ ಇದೆ
ಹೌದೌದು್ ಸರ್ ಮಳೆಗಾಲ ಕಾಲದೆ ಸರ್ ಈಗ ಮಳಿ ಜಾಸ್ತಿ ಬರ್ತದೆ
ಹಾಗಾಗಿ ಹೇಳಿದ್ರು ಕೂಡ ಕೇಳಲಾರ್ದೇ ಅವ್ರು ಇಲ್ಲ ನನ್ಗೆ ಇವತ್ತೇ ಬೇಕು ಬೈೇಕು ಎಷ್ಟುಿದ್ರು ನಾನು ಇವತ್ತೇ ತರ್ತೀನಿ ಅಂತ ಹೇಳಿ ಒದರ ವರ
ಹಾ ಹಾ ಸರ್ ಹಾ ಸರ್
ಬೈಕ್ ತೊಗೊಂಡ್ ಹೋದಿರಲ್ಲ ಏನಾಗಿಬಿಟ್ಟಿದೆ ಅಂದ್ರೆ ಅ ಗಾಳಿ ಮಳೆ ಎಲ್ಲಾ ಜಾಸ್ತಿ ಬಿಡ್ತಾ ಇತ್ತು
ಹೌದ ಹೌದು್ ಸರ್ ಜಾಸ್ತಿ ತರಿಂದ
ಅವ್ರು ಇಬ್ರು ಇದ್ರಲ್ಲ ಬೈಕ್ ನಲ್ಲಿ ಏನೈ ಅಂದ್ರೆ ಅದು ಸ್ಪೀಡ್ ಇದ್ರು್ರು ಏನ ಅಂದ್ರೆ ಈಗ ಏ ಇ ಅವರೇಜ್ ಆಗಿ ಒಂದು ನೂರ ಇಪ್ಪತ್ತೇನ ಸ್ಪೀಡ್ ಇದರ ಅಂತೆ
ಹಾ ಹಾ ಸರ್ ಲಿಮಿಟ್ ಕ್ರಾಸ್ ಆಗಿದ್ ಸರ್ ಹೌದು
ಹೌದು ನೂರ ಇಪ್ಪತ್ತು ಇಷ್ಟಪಿಟಲ್ಲಿ ಹೋಗ್ಬೇಕಾದ್ರೆ ಏನ ಹಾಗ್ಬ ಬಿಟ್ಟಿದೆ ಅಂತಂದ್ರೆ ಅದು ಒಮಲ್ದೊಮಲ್ ಅವಿಗೆ ಒಂದು ಮುಂದೆ ಒಂದು ನಾಯಿ ಇದೆ ಅಂತ ದು ಮುಂದ ನಾ ಇದೆಯಲ್ಲ ಅದು ಹೋಗ್ತರ್ಬೇಕಾದ್ರೆ ಸೀದಾ ಹೋಗ್ತಿದೆ
ಹಾ ಸರ್
ಅದು ಗಾಡಿ ಸೌಂಡ್ ಏನ್ ಸಪ್ಲಾಗ ಕೇಳ ಏ ಮಾಡಿದೆ ಅಂದ್ರೆ ಅದು ಮುಂದ ಹೋಗೋ ನಿ ಮತ್ತೆ ಹಿಂದಿೆಿ ಒಳ್ಳೆ ಬಂದಬಿಟ್ಟಿದೆ ಅಂಜಿ
ಹ ಹಾ ಗಾಡಿ ಸಪ್ಳಲ್ಂತ ಹಿಂದೆ ಬಂದಿದೆ್ ಸರ್ ಅದು
ಹಿಂದೆ ಬಿ ಬಿಟ್ಟಲ್ಲ ಏನ್ ಹಂಗನ್ ಬಿಟ್ಟಿದೆ ಅಂದ್ರ ಗಾಿಗೆ ಹೋಗಿ ಅವ್ರು ಗೊತ್ ಬಿಟ್ಟತಾರೆ ನಗೆ ಸೊ ಅವ್ರಿಗೆ ಬ್ಯಾಲೆನ್ಸ್ ಸಿಗ್ಲಿಲ್ಲ ಅ್ರೆ ಅಲ್ಲೇ ಬಿದ್ದ್ ಬಿಿಟ್ಟಾರೆ ಅವ್ರು ಅಲ್ಲೇ ಬಿದ್ದ್ರ ತಕ್ಷಣನೇ ಈಗ ಗಾಡಿ ನಡೆಸ್ತ ತತಕ್ಕಂತ ನಮ್ಮ ಫ್ರೆಂಡ್ ಏನಾಗಿದೆ ಒಬ್ರಿಗೆ ಕೈ ಮುರಿದೆ ಒಬರಿಗೆಗನೋ್ರಿಗೆ
ಹೌದ ಸರ್ ಬಾಳ್ ಪೆಟ್ಟಗಿದ ಸರ್ ಇನ ಇನ್ ಅಷ್ಟೇರಿ ಸರ್
ಇಲ್ಲ ರೀ ಬಾಳ ಪೆಟ್ಟ ಆಗಿದೆ ಮತ್ತ ತೆಗು ಕೂಡ ಸ್ವಲ್ಪ ಹತ್ತಿದೆ ಅಂತೆ ಮತ್ತೆ ಈಗ ಏನ್ ಮಾಡವಿ ಅಂದ್ರೆ ನಾವು ಈಗ ಸ್ವಲ್ಪ ನಾವಂತೂ ಬಡವಿದರಲ್ಲ ನಾವಂದ್ರು ದುಡ್ಡ ಅಂತ ಕಟ್ ಮಾಡಕಕ್ಕಾಗಲ್ಲ
ಹೌದೌದು್ ಸರ್ ಸರ್ಕಾರಿ ಆಸ್ಪತ್ರಲ್ಲ ಇದ್ದಾರೆ ನ್ ಸರ್ ಅವರು
ಹೌದ ಹೌದು ಜಿಮ್ಸಸ್ಪಿಟಲ್ ಅಂತ ಹೇಳಿ ಹಾಕಿದವಿ ಗರ್ಬ
ಗುಲ್ಬರ್ಗಲ್ಲಿ ಹಾವದೌದು ಸರ್ ಹೌದು
ಹಾ ಅಲ್ಲಿ ಹಾಕಿದ್ವಿ ಅಲ್ಲಿ ಅಡ್ಮಿಟ್ ಮಾಡಿದ್ರ ಅವ್ರಿಗೆ
ಹಾ ಸರ್
ಅಲ್ಲಿ ಅಡ್ಮಿಟ್ ಮಾಡಿದ್ವಲ್ಲ ಇಲ್ಲಿ ಅಂದ್ ಗರ್ಮೆಟ್ ಆಸ್ಪಿಟ್ಲ್ ಅಂದ್ರೆ ಹೆಂಗಿದೆ ಅಂತಮ್ ಗೊತ್ತಿರ್ಬೇಕಲ್ಲ
ಹಾ ಹಾ ಗೊತ್ತಿದೆ ಸರ್ ಲೋಕಲ್ ಗೌರ್ಮೆಂಟ್ ಹಾಸ್ಪಿಟಲ್ಲ್ಲಿ ಜಾಸ್ತಿ ಇದು ಮಾಡಲ್ಲ ಸರ್
ಹಾ ಅದೇ ಅಲ್ಲಿ ಕರ್ಕೊಂಡ್ ಹೋಗಿ ಈಗ ಏನ್ ಮಾಡ್ತ ಅಂದ್ರೆ ಒಬ್ರು ಕೂಡ ಡಾಕ್ಟರ್ ಕೇರ್ ಮಾಡ್ತಾ ಇಲ್ಲ ಯಾರು ಕೂಡ ನಮ್ಗೆ ಅವ ನಮ್ಮ ಫ್ರೆಂಡ್ಸ್ ಅವರಿಗೆ ಕೂಡ
ರೆಸ್ಪಾನ್ಸಿಬಿಲಿಟಿ ದೊಗಲ್ಲೆಲ್ಲ ಅ
ಹೌದು ರೆಸ್ಪಾನ್ಸಿಬಲ್ ಯಾರು ಕೂಡ ತಗೊತ ಇಲ್ಲ ಮತ್ತೆ ನಮ್ಗೆಗ ಇಲ್ಲಿ ಯಾರಾದ್ೂ ಪರಿಚಯನೂ ಕೂಡ ಇಲ್ಲ ಏನ್ ಮಾಡ್ಬೇಕಂತ ಹೇಳಿ ನಮ್್ದ ಈಗ ತಿಳವಲ್ ನೋಡಿ
ತಾವ್ ಯಾರಾರ ಸ್ನೇಹಿತರು ಇದ್ರೆ ಸರ್ ಅಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೋದಿಲ್ಲ ಸರ್
ಹಾ ನ್ ಫ್ರೆ ಆಸಿಫ್ ಭಯ್ ಅಂತ ಹೇಳಿ ಅವ್ರರಿಗೆ ಕಾಂಟಕ್ ಮಾಡಿ ಹೇಬೇಕ ಯಾಕಂದ್ರೆ ಅವ್ರ ಈಗ ಪ್ರೆಸೆಂ ಆಗಿ ಎಮ ಎ ಇದ್ದಾರಲ್ಲಾ
ಹಾ ಎಮ್ ಎಲ್ ಎ ಇದ್ದಾರೆ ಸರ್ ಪ್ರೆಸೆಂಟ್ ಅಪ್ಕಮಿಂಗ್ ಎಮ್ ಎಲ್ ಎ ಅವರೇ ಇದ್ದಾರೆ ಸರ್ ಈಗ ಅವ್ರಿಗೆ ಹೇಳಿದ್ರೆ ಏನಾರ ತ ಅವಿಗೆ ಸಹಾಯ ಆಗ್ಬೋದು ಸರ್
ಹಾ ಅದೇ ಮಾಡ್ಬೇಕಂತ ಹೇಳನೆ ಅವ್ರಿಗೆ ಕಾ ಮಾಡ್ತಾ ಇದದೆ ಅಷ್ಟತ್ರ ನಿಮ ಕಾಲ್ ಮಾಡಿ ನೋಡ
ಮಾಡಿ ಸರ್ ಎಮ್ ಎಲ್ ಎ ಅಪ್ಕಮಿಂಗ್ ಎಮ್ ಎಲ್ ಎ ಅವರ ಅವಾವಿಗೆ ಸಹಾಯನೂ ಮಾಡ್ತಾರ ಅವ್ರು
ಹಾ ಈಗ ಆಲ್ರೆಡಿಯಗಿ ಗ ಗುಲ್ಬರ್ಗದಲ್ಲಿ ಎಷ್ಟು ಮಂದಿಗೆ ಸಹಾಯ ಮಾಡಿಬಿಟ್ಟಿದ್ದಾರೆ ಈಗ ಇನ್ನ ಎ್ ಎಲ್ ಯ ಆಗ್ಲರ್ಗಂತ ಮುಂಚೂರಿ ಹೆಚ್ಚಿ ಸ್ನಾನ ಮಾಡಿದ್ದಾರೆ ಎಮ ಎಲ್ ಆದ್ಮೇಲೆ ಇನ್ನ ಎಷ್ಟು ಸಾರ್ ಮಾಡ್ತಾರೇನ ಅವ್ರು
ಹೌದೌದು ಸರ್
ಅಂದ್ರೆ ಅವ್ರ ಹೆಸರು ಒಂದು ಚೆನ್ನಾಗಿದೆ ಬಿಡಿ ಆಸ್ತಿೀಪ್ ಅಂತೇಳಿ
ಆಸೀಫ್ ಸರ್ ಹೌದು.
ಹೌದು.
ಏ ಒಳ್ಳೆ ಮನಷ್ಯ ಸರ್ ಮಂಷ್ಯ ಒಳ್ಳೆ ಅಂದ್ರಿ ಸ್ವಲಪ್ ದಾರಿ ತಪ್ಪಸ್ಸರ್ ಅಷ್ಟೇ ಮತ್ತೇನಿಲ್ಲ.
ಹೌದು ದಾರಿಗ್ ಬರ್ತಾರೆ ಹಂಗೇನಲ್ಲ ಸ್ವಲ್ಪ.
ಹಂಗೆ ಸರ ಬಾಬ್. ಬರ್ತಾರ ಸರ್ ಮತ್ ದಾರಿಲಿಂದ ತಳಗ್ ಇಳಿತಾರ ಸರ. ಸ್ವಲ್ಪ ಕನ್ಸಿಸ್ಟೆನ್ಸಿ ಇಲ್ಲ ಸರ್ ಅವ್ರ
ಹೌದೌದು ಗಾಳಿ ಬಡೋಣ ಮತ್ತೆಳಗಿತಾರೆ ಮತ್ತೆ ಕಳ ಕಡಿಮೆ ಮ ಬಯಂ ಬತಾರರು.
ಮ್ಯಗ್ ಬರ್ತಾರೆ ಅಪ್ಕಮಿಂಗ್ ಎಮ್ ಎಲ್ ಎ ಸರ್ ಏನರಸ ತಗೂ ಏನಾರ ಅವ್ರು ಬರ್ಲಿ ಕಳ್ಬೇಕ್ ಸರ್ ಒಳ್ಳೆ ಮನುಷ್ಯ ಇದ್ದಾರೆ.
ಹೌದು ಅವ್ರಿಗೆ ಅ ಚಿಕಸೆಯಿಂದ ಅದು ಏನಾಗ್ತಿದೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿ ಹೇಳ್ಬೇಕು ಅವ್ರಿಗೆ.
ಹಾ ಹಾ ಹೇಳಿ ಸರ್ ಹೇಳಿ ಸರ್ ತಮ್ಮ ಸ್ನೇಹಿತರಿಗೆ ಒಳ್ಳೆ ಸಹಾಯ ಆಗ್ತದೆ ಸರ್.
ಹ ಮತ್ತೆ ಅವ್ರಿ ಕೂಡ ಎಷ್ಟು ದಿನ ಕಾಲ್ ಮಾಡ್ಲಾರ್ದ ಕಾಲ್ ಮಾಡಿದಾಗ
ಹ್ಮ್ ಮಾಡಿ ಸರ್ ಮಾತಾಡಿ ಅವ್ರು ಕೂಡ ಒಳ್ಳೆ ಮನ್ಷ ಇದಾರೆ ಭೇಟಿಯಾಗಿ ನಾವು ಯಾವಾಗಾರ ಭೇಟಿ ಆತೀವಿ ಸರ್ ಅವ್ರಿಗೆ. ನಮ್ಸಲ ಅಂದ ಟೈಮ್ ಕೊಟ್ಕಿಸಿ ಮಾತಾಡ್ತಾರ ಸರ್ ಒಳ್ಳೆ ಮನ್ಷ ಇದ್ದಾರೆ. ಹಾ ಸರ್ ಮತ್ ಸರ್
ಮತ್ತೇನಿಲ್ಲ ಅದೇ ಅವ್ರಿಗೆ ಆಪರೇಷನ್ ಮಾಡ್ಬೇಕಂತನೂ ಕೂಡ ಹೇಳಿದಾರಂತೆ.
ಹೌದ್ ಸರ್ ಬಾಳ್ ರಿಕ್ಸ್ ಇದೆ ಸರ್ ಇದರೊಳಗೆ. ಈಗ ಸರ್ಜನ್ ದು ಇದು ಇದೆ ಸರ್.
ಹಾ ಸರ್ಜನ್ ಅವರು ಏನ ಕಳಸ್ತಾರಂತೆ ಸ್ಪೆಷಲಿಸ್ಟ್ಗೆ ಕಳಸ್ತಾರಂತೆ ಅವ್ರು.
ಹಾ ಸರ್ ಈ ಎಮ್ ಎಲ್ ಎ ಅಪ್ಕಮಿಂಗ್ ಎಮ್ ಎಲ್ ಎ ಅವ್ರಗ್ ಹೇಳಿದ್ರೆ ಸ್ಲ್ಪ ಜಲ್ದಿ ಆಯತದ ಸರ್ ಕೆಲ್ಸ ಆಗದ್ ಲೇಟ್ ಆಗತ್. ಸ್ವಲ್ಪ ಜಲ್ದಿ ಆಗ್ತದ ಸರ್ ಏನಾರತಾವ ಆದ್ರೆ ಮಾಡ್ಬೋದು ಸರ್ ಅದು.
ನಮ್ಗಂತರು ಅಲ್ಲಿ ಯಾರು ಪರಿಚಯ ಇಲ್ಲ ಅಂತ ಗೊತ್ತಿಲ್ಲಲ್ರರಿ ನಿಮ್ಗ ಗೊತ್ತ.
ಹೌದು ಇಲ್ಲ ಸರ್ ಅವ್ರು ಆಸಿ ಫ್ಯಾಮಿಲಿ ಇದ್ದಾರೆ ಇಲ್ ಸರ ಅವ್ರಗ್ ಮಾತಾಡಿದ್ರೆ ತಮ್ಗೆ ಏನಾರ ಸಹಾಯ ಆಗ್ಬೋದು ಸರ್. ಸ್ಪೆಷಲಿಸ್ಟ್ ಕರೆಸಕಸಿ ಸಜಾನ್ ಗೂಡ ಮ ಮಾತಾಡಿ ಏನಾರ ಮಾಡ್ತಾರ ಸರ್ ಅವರು.
ಹೌದು ಅವರಿಗೆ ಕಾಲ್ ಮಾಡಿ ಹೇಬೇಕಿಲ್ಲ ಅಂತಂದ್ರೆ ಇಲ್ಲಿ ಮತ್ತೆ ನಾವು ನಮ್ಮ ಫ್ರೆಂಡ್ ತಗ ಒಂದು ಇಷ್ಟ ಬಳ್ ಆಗುತ್ತೆ ಹಾಸ್ಪಿಟಲಲ್ಲಿ. ಏನು ಕೂಡ ಕಡಿಮೆ ಟ್ರೀಟ್ಮೆಂಟ್ ಅಂದ್ರೂ ಸಿಗೋದಿಲ್ಲ ನೋಡಿ ಮೊದಲೇ ಮಾತು
ಹಾ ಹಾ ಸರ್ ಸಿಗಲ್ಲ ಮತ್ತು ಬಹಳ ದಿನ ಅದು ನೋವಿಲ್ ನಿಂತ ಇರ್ಬೇಕತತ್ ಸರ್ ಅವರು.
ಈಗಂದ್ರ ಈಗಾವ ಎಷ್ಟ ನಲ್ಕೈದು ದಿನ ಐತ್ರಿ ಅಲ್ಲೇ ಇದೀವಿ ಇನ್ನಾದ್ರು. ಕೂಡ ಏನೋ ಟ್ರೀಟ್ಮೆಂಟ್ ಇಲ್ಲ ಆಪರೇಷನ್ ಮಾಡ್ಬೇಕಂತ ಹೇಳಿ ಜಿಮ್ಸ್ ಹಾಸ್ಪಿಟಲ್ ಇದ್ದವಿ. ಆಪ್ರೆಶನ್ ಆಗಿಲ್ಲ ಅದೇ ಸ್ೆಿಸಟ್ ಕರ್ತೀವಿ ನಾವು. ದುಡ್ಡು ಆಗುತ್ತಿದೆ ಐದ್ ಲಕ್ಷ ಆರು ಲಕ್ಷ ಅಂತ ಹೇಳ್ತಿದ್ದಾರೆ ಒಬ್ಬ್ರಿಗೆ ಮತ್ತೆ ಇಬ್ರೀದರೆ ಕುುಡಿಗ ಹದ್ನೈದು ಲಕ್ಷ ಆಗತು ಅಂತ ಹೇಳ್ತ
ಅರಿ ಸರ್ ಈಗ ಬಡತನದವ್ರಿಗೆ ಅಷ್ಟು ಕೊಡದ ಆಗಲ್ಲ ಸರ್. ಹಾ ಸುಮನೆ ಸರ್ ಪೂರಾ ಜೀನಾ ಇ ಇದದು ರೀ ಸರ್ ಜೀವನ ನ ಹ ಹೊತದ ಸರ್ ಅದು ಹದ್ನೈದು ಲಕ್ಷ ಗಳಿಸಿ ಹೋಗನ.
ಹೌದೌದು ಮತ್ತೆ ಈಗ ಏನ್ ಮಾಡಕ್ಕ ಆಗಲ್ಲಲ್ರಿ ಎಲ್ಲಾ. ಮತ್ತೆ ಇಲ್ಲಾಂದ್ರೆ ಹದ್ೈದು ಲಕ್ಷ ನೋಡಿದ್ರೆ ಹದ್ೈದು ಲಕ್ಷ ಯೋಚನೆ ಮಾಡಿದ್ರೆ ಮತ್ತೆ ಇವ್ರರು ಇಬ್ರದ್ದ.
ಹಾ ಜೀವ ಹೌದು ಸರ್ ಹೆಂಗಾರ ಮಾಡಿ ಜೀವ ಉಳಸ್ಬೇಕು ಸರ್. ಜೀವಕ್ಕಿತ್ತ ಜ ಜಾಸ್ತಿ ಏನಿಲ್ಲ ಬಿಡ್ರಿ ಸರ್.
ಹೌದು ಮತ್ತ ಈಗ ದುಡ್ಡು ಹೋದ್ರೂ ಕೂಡ ಮುಂದೆ ಗಳಿಸ್ಬಹುದು ಅಂತ
ಹಾ ಹಾ ಹೌದೌದು ಆ ಯೋಚನೆಯಲ್ಲಿಂತ ನೀವು್ ಮಾಡ್ಬೇಕು ಸರ್. ಮುಂದಿಂದ ಏನ ಅದು ಮಾಡ್ಬೇಕು ಸರ್ ಒಳ್ಳೇದಾಗ್ಲಿ ಸರ್.
ಅದೇ ಅವರ್ಗೆ ಕಲ್ ಮಾಡ್ಬೇಕು ಈಗ ಎಮ್ ಎಲ್ ಎ ಅವರ್ಗೆ.
ಮಾಡಿ ಸರ್ ಎಮ್ ಎಲ್ ಎ ಅವ್ರಿಗೆ ಮಾಡಿರಿ ಸರ್
ಮತ್ತೆ ನಿಮ್ಗೆ ಕೂಡ ಪರಿಚಯ ಇದಾರ ಅವರು
ಹಾ ಸರ್ ಪರಿಚಯ ಇದ್ದಾರೆ ಸರ್ ಅವಾಗವಾಗ ಭೇಟಿ ಆಗಿದವಿ ಸರ್ ನಾವು ಅಷ್ಟೇ
ಹೌದಾ
ಹಾ ಸರ್ ನಮ್ ಸಡಿನವ್ರ ಸರ್ ಅವರು ಏ್ ಮನ್ಷ್ಯ ಒಳ್ಳೆ ಮನುಷ್ಯ ಸರ್ ಅವಾಗವಾಗ ದಾರಿ ಸರ್ ಅಷ್ಟೇ ಮತ್ತೆೇನಿಲ್ಲ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಸರ್ ಒಳ್ಳೆ ಮನುಷ ಇದ್ದಾರೆ ಒಳ್ಳೆ ಭಾವನೆಯಲ್ಲಿಂತ ಇರೋರು ಸರ್ ಅವರು
ಮತ್ತೆ
ಮತ್ತೆ ನೋಡುಸ ಮತ್ತೇಏನಿಲ್ಲ ಅಷ್ಟೇ ಸ
ಹೌದಾ
ಹೌದು
ಮತ್ತೆ ಊಟ ಆಯ್ತಾ ನಿಮ್ದ
ಸರ್ ತಾವು
ಹಾ ನಮ್ದು ಕೂಡ ಅದೆ ಹೇಳಿದ್ಲಲ್ಲ ನಿಮ್ಗೆ ಮ್ಯಾಟರ್ ನಡದಿತ್ತು ಅಷ್ಟ
ಹಾ ಹೌದ್ ಸರ ಅದ್ರೊಳಗೆ ಊಟಾನೂ ಆಗಲ್ಲ ಮಾಡಿ ಸರ್ ನಿಮ್ಗೂ ಒಳ್ಳೇದ ನಿಮ್ ದೋಸ್ತಿಗು ಒಳ್ಳೇದಾಗ್ಲಿ ಜಲ್ದಿ ಆರಾಮಾಗ್ಲಿ ಅವ್ರಿಗೆ ಅವ ಎಮ್ ಎಲ್ ಎ ಕೂಡ ಕಾಂಟಾಕ್ಟ್ ಮಾಡಿ ಸರ್ ತಮ್ಗೆ ಬಹಳ ಕೆಲ್ಸ ಅಂದ್ರೆ ಸ್ಪೀಡ್ ಆತದ ಹಾಗ ಕೆಲ್ಸ ಸ್ವಲ್ಪ ಜಲ್ದಿ ಆಗ್ತದ ಒಂದ ಪಿಸಿ ನಾ ಹೇಳ್ತೀನಿ ಸರ್
ಹೌದ ಹೌದು ಅವ್ರ ಇದ್ರೆ ಈಗ ಕೆಲ್ಸ ಆಗುತ್ತೆ ಇಲ್ಲಾಂದ್ರೂ ಕೂಡ ಏನ್ ಸ್ವಲ್ಪನೂ ಕೂಡ ಕೆಲ್ಸ
ಕೇರ್ ಮಾಡಲ್ಲ ಸರ್ ಯಾರು ಈಗಿನ ಕಾಲ ಹೆಂಗಿದೆ ಅಂದ್ರೆ ಸರ್ ರೊಕ್ಕದ ಮ್ಯ ನಡ್ಯ ಕಾಲ ಇದೆ ಸರ್ ಆ ಗೌರ್ಮೆಂಟ್ ಹಾಸ್ಪಿಟಲ್ ಕೇರ್ ಮಾಡಾರ ಯಾರದಾರ ರೆಕಮೆಂಡ್ ಇತ್ತು ಎಮ ಎಲ್ ಎ ಇದು ಸಪೋರ್ಟ್ ಇತ್ತು ಅಂದ್ರೆ ಅವ್ರ ಭಯ ನಿಂತಾರೆ ಅವರು ಡಾಕ್ಟರ್ಸ್ ಸ್ವಲ್ಪ ಇದು ಮಾಡತಾರ ಸರಿನಡ ಏನ್ ಮಾಡ್ತಾರ ಸರ್ ಅವರು ಸರ್ ನಮ ನಿಮ್ದ ಏನ್ ಸರ್ ಕ್ವಾಲಿಫಿಕೇಶನ್ ನೀವ ಏನ್ ಮಾಡ್ತಿದೀರಾ ಇವರು
ಈಗ ಪ್ರೆಸೆಂಟ್ ಆಗ ನಮ್ದು ಕ್ವಾಲಿಫಿಕೇಷನ್ ಅಂದ್ರ ಈಗ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಇಂಜಿಯರಿಂಗ ಕಂಪ್ಲೀಟ್ ಮಾಡಿ ಎರಡು ವರ್
ಹೌದ ಸರ್ ಯಾವ ಇಂಜಿನಿಯರ್ ಸರ್ ಯಾವ್ ಫೀಲ್ಡ್ನಾಗಿದೀರಿ ಅಥಾವ
ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕಂದು ಈಗ ಎರಡು ವರ್ಷ ಆಯ್ತು
ಹಾ ಹಾ ಸರ್ ಈಗ ಏನ್ ಸರ್ ಪ್ರೈವೇಟ್ ಕಂಪನಿ ಆಗ್ಲಿ ಹಾ ಸರ್ ಒಳ್ಳೇದಾಗ್ಲಿ ಸರ್ ಎಲ್ಲಿ ಯಾವ್ ಕಂಪ್ನಿ ಸರ್ ಪ್ರೈವೇಟ್ ಅಂದ್ರ
ಎಲ್ ವಿ ಕಂಪ್ನಿ ಅಂತ ಹೇಳಿ ಹೈದರಾಬಾದ್ಲ್ ಇದೆ ಅದು ಒಂದು ತಿಂಗಳಿಗೆ ಒಂದು ಅರವತ್ತು ಅರವತ್ತು ಸಾವಿರ ಕೊಡ್ತಾರೆ ಸ್ಯಾಲರಿ
ಹಾ ಹಾ ಒಳ್ಳೇದಾಗ್ಲಿ ಸರ್ ಅರವತ್ತು ಸಾವಿರ ಕೊಡ್ತಾರ ಎನ್ಸರು
ಹಾ ಅರವತ್ ಸಾವಿರ ಹ ಸ್ಯಾಲರಿ ಕೊಡ್ತಾರೆ ಮತ್ತೆ ಊಟ ಮತ್ತೆ ರೂಮ ಬಾಡಿಗೆ ಏನಿದೆ ಅಲ್ಲ ನಾವು ನೋಡ್ಕಬೇಕು
ನೀವ್ ನೋಡ್ಕೋಬೇಕು ಸರ್ ಅದ್ರೊಳಗೆ ನಿಮ್ಗೆ ಇದು ಆತದ ಸರ್ ಪ್ರೆಜರ್ ಆಗ್ತದೆ ರೋಮು ಊಟ
ಸಿಟಿ ಇದೆಲ್ಲ ಅದು ಜಾಸ್ತಿ ರೆಂಟ್ ಜಾಸ್ತಿ ಇದೆ ಅಲ್ಲಿ
ಹಾ ಸರ್ ರೆಂಟ್ ಜಾಸ್ತಿ ಇದೆ ಊಟದ ಬೆಲೆನೂ ಜಾಸ್ತಿ ಇದೆ ಸರ್ ಅಲ್ಲಿ ಅಮೌಂಟ್ ಸೇವಿಂಗ್ ಆಗೋದಕ್ ಬಾಳ್ ಕಡಿಮೆ ಸರ್ ನಿಮ್ದು ಅಲ್ಲಿ
ಬಹಳ ಕಡಿಮೆ ಇದೆ ಮತ್ತೆ ಅದು ಏನಿದೆ ಅಂದ್ರೆ ಮಂತ್ಲಿ ಮಂತ್ಲಿ ಸ್ಯಾಲರಿ ಏನಿದೆೆಯ ಅಲ್ಲ
ಹಾ ಸರ್ ಹೌದ ಸರ್ ಹಂಗಂದ್ರ ನಡೀತದೆ ಸರ್ ತಮ್ಗೆ ಒಳ್ಳೆ ಸಹಾಯನ ಆತದ್ರರು ಸರ್ ಬಾಡಿ ಸಲೆಂದು ಊಟದ ಸಲೆಂದು
ಹಾ ಮತ್ತೆ ಈಗ ಏನಿಲ್ಲಾಂದ್ರೆ ಈಗ ಅರವತ್ ಸಾವಿರ ಇದೆ ಒಂದ್ ವರ್ಷದಲ್ಲಿ ಏನಿಲ್ಲ ಅಂತಂದ್ರೆ ಹೋಗ್ಬೋದು ಒಂದೆರಡ್ ಲಕ್ಷ ಮಟ್ಟ
ಎರಡ್ ಲಕ್ಷ ಹ್ತದ ಸರ್ ಹ್ತದ ಹತ್ತತ್ ಸಾವಿರ ಮಂತ್ಲಿ ಅಂದ್ರೆ ಹತದ ಸರ್ ಸರ್ ಎರೆಡ್ ಲಕ್ಷತಾನ
ಹಂಗೆ ಒಂದು ಒಂದ್ ಐದ್ ಐದ್ ವರ್ಷ ಮಾಡಿಬಿಟ್ರೆ ಮುಗಿತ್ತು
ಹಾ ಸರ್ ಲೈಫ್ ಸೆಟಲ್ ಸರ್ ನಿಮ್ದು ಹ ಹೌದು ಮತ್ತೆ ಸರ್
ಮತ್ತ ಏನಿಲ್ಲ ಅದೇ ನಮ್ದಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಲ್ಲಿ ಅಂದ್ರೆ ಅಲ್ಲಿ ಸ್ವಲ್ಪ ವರ್ಕ್ ಜಾಸ್ತಿ ಸ್ತ್ತಿರುತ್ತತೆ ಕಂಪನಿಯಲ್ಲಿ ಇದು ಮಾಡ್ತಿೀವಲ್ಲ
ಹಾ ಸರ್ ಟೆನ್ಷನ್ ಡಿಪ್ರೆಷನ್ ಒಳಗೆ ಹೋತು ಸರ್ ಅಲ್ಲಿ
ಹಾ ಸ್ವಲ್ಪ ಸ್ಯಾಲರಿ ಏನು ಚೆನ್ನಾಗಿದೆ ಆದ್ರೆ ವರ್ಕ್ ಸ್ವಲ್ಪ ತುಂಬಾ ಹಾರ್ಡ್ ಇದೆ ಅಲ್ಲನ್
ಫ್ರೀ ಆತ ಸರ್ ಹೌದು ಚ
ಹಿನ ಕೂಡ ಜಾಸ್ತಿ ಇದೆ ಅಲ್ಲ ಮತ್ತೆ ಚಫ್ಯಾಮ್ಲಿಗೆ ಬಿಟ್ಟು ದೂರ ಇರ್ಬೇಕಲ್ಲ ಹಂಗೆ
ಹಾ ಫ್ಯಾಮಿಲಿ ಎಲ್ಲಾ ಕುಟುಂಬ ಬಿಟ್ಕಿಸಿ ಅದು ಒಂದ್ ಇದು ಕೊಡ್ಬೇಕೇತದ ಸರ್ ನಿಮ್ ಏನಪ್ಪಾ ಅಂದ್ರೆ ತ್ಯಾಗ ಮಾಡ್ಬೇಕತ ಸರ್
ಹೌದೌದುದೆಲ್ಲ ತ್ಯಾಗ ಮಾಡಿರ್ಬೇಕಲ್ಲ ಅದೇ ತುಂಬಾ ಸ್ವಲ್ಪ ಕಷ್ಟ
ಹಾ ಅದೇ ಅದೇ ಕಷ್ಟ ಸರ್ ಯಾರಿಗಾದ್ೂನು ಕುಟುಂಬ ತಂದೆ ತಾಯಿ ಅಂದ್ರೆ ಬಾಳ ಇದು ಆತದ ಅದೇ ತ್ಯಾಗ ಮಾಡ್ಬೇಕಂದ್ರೆ ಬಹಳ ದೊಡ್ಡ ಕಷ್ಟ ಸರ್ ಅದು ಜೀವನ ಒಳಗೆ ಹೌದಹೌದು
ಸರಿ ನನ್ಗೊಂದ ಕಾಲ್ ಬರ್ತದೆ ಹೇಳ್
ಓಕೆ ಸರ್ ಓಕೆ ಧನ್ಯವಾದಗಳು ಸರ್
ಸರಿ ಧನ್ಯವಾದಗಳು